ಹಲೋ ಲಿಂಗರಾಜ ಏನ್ ಆರಾಮ್ರೀ ್ರಿ ಹೆಂಗ್ಾಡದಾವ್ರ ಎಕ್ಸಾಮು ಕೆ ಹಾ ಏ ಮಾಡದ್ರ ಎಕ್ಸಾಮ್
ಹಾ ಲಾಸ್ ಪೇಪ ಹೌೋಗ
ಹಾ ನೀ ಲಾಸ್ಟ್ ಪೇಪರ್ ಅವ್ರಿ ಇಪ್ಪತ್ತು ನಾಕು ಹೋಗಿದಾರ ಅದೇ ಮಾಡಬೇಕು ಏನನ್ ಮಾಡ ಕೆಲ್ಸ ರೀ ಕೆಲ್ಸ ಹೆಂಗ್ ನಡ್ದಾವ್ರೀ
ಒಕ್ಕಲ್ದಾನದಾವ
ಹಾ
ಹಾ ರೀ
ನ್ಗೆ ಮನೆ ಬಲಿ ಇದ್ದವ್ರಿ
ಹ್ಮ್ ಹ್ಮ
ಏನು ಅದ ಬೀಜ ಯತಿೀರಿ
ಸರಿ ಮಳೆಯೆಲ್ಲ ಏನೆಲ್ಲ
ಹ್ಮ್
ಅದೇ ಮಳಿ ಬರ್ಲ
ಮೊನ್ನೆ ಮೊನ್ನೆ ನಾವು ನಚ್ಚಿವವಿ ಮಳೆಯಲ್ಲರ್ ಸತಿ ಸುಮ್ಕೊಂತೀವಿ ಮಳಿ ಬಂತಂದ್ರೆ ಕೆಲ್ಸ ಆತ
ಅದೇ ಪಿ ಸಿ ಅಪ್ಲಿಕೇಶನ್ ಬಿಟ್ರ ಹಕ್ಬೇಕ್ರೀ
ಹಾ ಹಾಕ್ಬೇಕ್ರೆ ಸ್ವಲ್ಪ ಅಮೌಂಟ್ ಇಲ್ಲಾರ ಸಲ ಕು ಕುತಿವ್ರಿ ಇನ್ನೊಂದ್ ಎರಡ್ ದನ್ದಾಗ ಹಾಕ್ತಿವ್ರಿ ಮಾದ್ರ ಮೂವತ್ ಮೂವತ್ತನೇ ತಾರಕ ತಕ ಎಂಟ.... ಅದ್ರೆ ನೀವ್ ಹಾಕ್ತೀರ ನ್ರಿ ಹ್ಮ ನಾವೊಂದ್ ಎಕ್ಸಾಮ್ ಕ್ಲಿಯರ್ ಐ್ಂದ್ರೆ ನೋಡ್ಬೇಕ ಹಿ
ಹ ಎೇನು ಕೆಲ್ಸ ಮಾಡಕರ ೈನಾನ್ ಹ್ಮ ಮತ್ತೆ ಮಾಡಣದಾರ
ಮತ್ತ ಏನಲ್ಲ ನೋಡ್ರಿ ಮಾತಾಡು
ನಿಮ ದೋಸ್ತರ ಆರಾಮಲ್ರಿಿ ಅಲ್ಲ
ಹಾ ಆರಾಮ ರೀ ಹಾ ರ ಹ ಅರುಣ್ ಕುಮಾರ್ ಇಲ್ಲಾಂದ್ರರಿ
ಹಾ ಅಲ್ಲೇ ಮನೆ ಇದ್ರರು ು
ಮತ್ತೆ
ಹಾ
ಅದೇ ರೇ ನಾವವು ಒಂದ ನಾಕ್ು ಮಂದಿ ಬೇಕೈತ್್ರ ಕೆಲ್ಸಕ್ಕೆ
ಯದಕ್ಕ
ಅೇ ಒಬ್ರ ಬೇಕ ಇದ್ರೆ ಮನ ಕಟ್ಲಕ್ಕ ಹಾ ಏನ ಇಲ್ರಿ
ಹ್ಮ್ ಹ್ಮ್ ಬೋರವಲ್ಲ
ಬೋರಲ್ಲ ಹಾಕ್ತವ್ರಿ ಅದ ನೀರ್ ಬಿದ್ದಿಲ್ಲ ಅದಕ್ಕೆಳ ಲ್ಲ ಆರ್ನೂರ ತೊಂಬತ್ತೋಡ್ಸಿ ನೀರೇಪಿದ್ದಿಲ್ಲಾ
ಹತ್ತಿನರೊಂದು ಆಸ್ಪತ್ ಏನ್ ರೀ ಬರಲ್ಲ
ಯ್ ಆಕ್ಸ ಇಲ್ಲಾರ ಅವೇ ಬಸಿ ನೀರ್ ಬರ್ತಾವ ಅಂತಾದರಿ ಅದಕ್ಕೆ ಸುಂಕ್ ಕುಂತೀವಿ
ಹಾ
ಅದಕ್ಕೆ ಆಸ ಇ ಮಾಡ್ಬೇಕಕ್ ಮಾಡಿದೀ ಮೋಟ್ರ ತಂಬರ್ಬೇಕ ಅದ ಅ ರೊಕ್ಕರಿ ಒಂದ್ ಲಕ್ಷ ರೀ ಏನ್ ಮಾಡ್ತರಿ ನೀರಗ ತಿಲಂಗೇರು
ಜಾಬ್ ಮಾಡ್ತಾರ ಅನ ಮಾಡ್ ಬತರ
ಏ ಹಳ್ಳಿ ಜವಾಬ್ ಮಾಡ್ತಾರೀ ಅದೇ ಕೃಷಿ ಕೆಲ್ಸ ಮಾಡ್ತಾರ ಅ
ಚಟಾಯಚರಿ ಅಧಿಕ
ಹ್ಮೀ
ಬರಕ ಏನ್ ಶಾಪರ್ಗ
ಏ ಇಲ್ಲಾರ ಕೆಲ್ಸ ಅದಾವ ಇಲ್ಲಿ ಮನೆ ಹ್ಮ ಇಲ್ಲ ಮನೆ ಕೆಲ್ಸ ಮಾಡ್ಕ ನ್ ತರ್ಬೇಕ್ರೀ
ಮಾಡಾರ್ರ ಮಾಡುದ ಮನಿ ಯಾವಾಗ ಕೊಟ್ಟಬೇಕ ಹಲೋ ಹಲೋ
ಹರಿ ಕೆಲ್ಸ ನಡದಾವ್ರಿ ಹಲೋ
ಕೇಲ್ತಿರೆ
ಹಾ ಕೇಳ್ತಿರಿ ಏ ನೀವು
ಹಕ ರೀ ಪೇಪರ್ ಅದವತ ಹಾ ರೀ ಬರ್ತಾರ ಏನ್ೀ ಚಾಪರ್
ನಾಳೆಗೆ ಬರ್ಬೇಕು ನಾಳೆಗೆ ಸ್ವಲ್ಪ ಏನೋ ಸಂಡೆಪ್ಪ ತ್ರಿ
ಹಾ ಕಾಲೇಜ್ ರೆ
ಇಲ್ಲ ಆಷ್ಟಲಿ
ಆ ರಿ
ಅದಬಕ್ಕೆ
ಮತ್ತ್ ಮುಂದ್ ಮಾಡ್ಬೇಕೇನ್ರಿ ಬಿಏಡ್ ಗಿಯೇಡ್
ಇ ಇಲ್ರಿ ವಿಗೆ ಸಾ ಹಾಕಿದ ಐಟಾ ಮಾಡಿ ಐಟ ಮ ಹೋಗ ಏ ಬ್ಯಾಡ್ರೀ ಎಲ್ಲಿಡಮ್
ನಿಮ್ ದೋಸ್ತರು ಸಮೀರ ಅವ್ರ ಏನ್ ಮಾಡ್ತಾರಂದ್ರೆ
ಬರವರು ಏನ್ರೀ ಅವ ಏನ್ೀ ಹ ಗತಂತ ರೈಟ್ ಆಯ್ತ್ಮ್ಮಂಗರಿ ಐ ಐಟ್ ಹತ್ರಾಗ ಬೆಂಗ್ಳೂರ್ ಹತಾನ ಮುಗಿದ್ರೆ ಒಂದ್ ಎರಡ್ ವರ್ಷದ ನಮ್ದಿನ ಒಂದ್ ಇನ್ನೊಂದ್ ವರ್ಷ ಇದೊಂದ್ ವರ್ಷ ಐತೆ ಅಂದ್ರೆ ಮುಗ್ದ ನಮ್ದ ಮಾಡಬೇಕ ಡಿಪ್ಲೊಮೋ ಮಾಡ್ಬೋದ್ರೀ ಹಾ ರೀ
ನೀವೇನ್ ಮಾಡಿರಿ ಐಟ
ಹ್ಮ ರೀ ಮಾಡಿವವ್ರೀ ಫಸ್ಟ್ ಇರ್ ರೀ ಸೆಕೆಂಡ್ ಇಯರ್ ರೀ
ಹ ಬೇ ಹಾ ಹಾ ನಡತರಾ ಈಾ ಟ್ರಿಪಿಗೆ ಪೋಗ
ಏ ನೋಡಬೇಕ್ರೀ ಇನ ಸ್ವಲ್ಪ ರೊಕ್ಕ ಎಲ್ಲಲ್ರಿೀ ಅ್ರಾಗ ಈ ಕಡೆ ಬೋರಿಂಗ್ ಆಗಿ ಎ ಕ ಕಡೆ ಹಾಕಿಬಟ್ವಿ ಅದಕ್ಕೆ ಸುಮಕ ಕುಂತೀವಿ ಹ್ಮ್
ಹ್ಮ್ ಹ್ಮ್
ನೀವು ಹೋಗಿಲ್ಲ ಅನ್್ರರಿ ಟ್ರಿಪ್ ರೀ
ಎಲ್ರ ಹೋಗ್ಬಕ್ ನಮಗನ ಹಂಗೆ ರೊಕ್ಕದ ತೊಂದರೆೆ ವಯ ಮತ್ತ ಹೋಗ್ಬೇಕ ಜೀವನದಂದ ಮೇಲೆ
ಹಾ ಹೋಗಕ್್ರೀೀ ಖರ್ಚು ಎಷ್ಟು ಬಂತ್ರಿ ನಿಮ್ದೆ ಹ್ಮ್ ಚಲೋ ತ್ೆ ಏನ್ ಬೈಕ್ ಬೈಕೆ ತಗೊಂಡ ಹೋಗಿದ್ರಿ ಅಟ ಹ್ಮ ಯಸರಿೀ
ಹ ಏನ್ ಸ ಮಾಡ್ತಾನಂತಲ್ರಿ ಉದ್ಯೋಗ ಮಾಡ್ತಾನ ಅಂತಲ್ರಿೀಷಮೀರ ಯಾವದ ಯಾವ್ದ ಅವ್ರ ಮಾವಾರ ಊರಾಗ ಮಾಡ್ತಾನ ಅಂತರಾವ
ಹೌದೇನ್ರಿ ಅಂತ ನಮಗಂದ್ರೆ ಹೇಳಿಲ್ಲಾ.
ಅದೇ ಈ ವರ್ಷ. ಮುಂದಕ್ಕೆನ್ ಟ್ಯಾಕ್ಟರ್ ತಕೊತನ್ ಅಂದಾರಿ.
ಹ್ಮ್.
ಅವ್ರ ಕಬ್ಬಿನ ಹೊಲ್ದಾಗ ಬಿಡ್ತಾನಂತ.
ನಮ್ಮ ಮುಂದ್ ಅಂದ್ರೆ ಹಿಂಗ್ ಎಲೆಕ್ಟ್ರಿಷಿಯನ್ ಮ ಆಯ್ತು ಇದಕ್ ಬೆಂಗ್ಳೂರ್ಗ ಹೋಯ್ತನ ಅಂದ್ರ ಎಲೆಕ್ಟ್ರಿಷಿಯನ್ ಥ್ರೂ ಮೇಲೆ.
ಹಾ ಅಲ್ಲಿ ಊರಾಗ ಏನ ಸಂಬಳ ಏನ ಎಪ್ಪ ಎಪ್ಪತ್ ಸಾವಿರತನ ಕೊಡ್ತಾರಂತ. ಅವ್ಯಾರಕ್ಕ ಲೋನ್ ಮಾಡಸಿ ಒಂದು ಟ್ರ್ಯಾಕ್ಟರ್ ತರ ಒಕದ್ ಮಾಡಿದಾನೆ.
ಹ್ಮ್.
ಹೆಂಗ ಜೀವನ ಆರಾಮಾತ್ ಆವಂದ್.
ಆರಾಮದ್ರಿ ಮತ್. ತಿಂದಾಗಡಿಗೆ ಆ ವರೇ ನಡೆದೇನಕ್. ತಿಂಗಳುಗಳ ಮುಂದು ನನಗ ಆಗಲ್ಲ. ಆರು ತಿಂಗ್ಳು ಕುಂತು ತಿನ್ಬೇಕಾದ್ದ ಹಾಗಲ್ಲ ಇದಕ್ ಹೋಯ್ತನ ಅಂತಂದ್ರೆ.
ಏನ್ ಮಾಡ್ತಾನ ಮನಗ ಅ ಒತ್ತಡ ಇಟ್ಟಾನಂತ.
ಹ ಎಲ್ಕಂದ್ರೆ ಇದಕ್ಕ ಕೋತಿ ಅಂದ್ರ ಸೌದಿ ಅರಬ್ಬಿರು. ಔಟ್ ಆಫ್ ಕಂಟ್ರೈ.
ಅವ್ರಪ್ಪಾರ ಹೇಳಿದ್ರ ನಿನ್ನೆ ನಮಾಗ. ಮಗ ಇಗಿಂಗ್ ಮಾಡತಾನಪಾ ಇಗಿಂಗ್. ಹಿಲ್ಲ ನೀವ್ ಹೇಳೇಬೇಕು ಹಂಗ. ಅವರಪ್ಪ ಹೇಳವಾಗ ಅವ್ರ್ ಸುದ್ದಿ ಅವ್ರಪಗ್ ಹೆದರಿಸ್ತಾನ ಅವ.
ಹೌದ್ರಿ ಹಂಗೆ. ಏನ್ ಮಾಡಕ್ಕಗಲ್ರಿ. ಏನ್ ಮಾಡಕ್. ಲ್ರಿ ಅವ ತಿಳಬೇಕ್ರಿ ಹಾ ತಿಳ್ದ ಮಾಡ್ಬೇಕ್ರಿ. ಈನ್ ಮುಂದೆ ಅವ್ನ್ ಕೈಯಗ ಇರ್ತದೆ ಎಲ್ಲಾ ಮಾಡದ್. ಅದಿಕೆ ಮಾಡಕ. ಕರ ದೊ ಒಂಟು ಡಬಲ್ ಮಾಡ್ಬೇಕ್ರಿ ನೀವ್ ಕಳೆಗ್ ನೋಡಕ್.
ಕೇಳ್ಬೇಕ್ರಿ ಅವ ಕೇಳಕಂದ್ರೆ ಏನ್ ಮಾಡತಿ. ಅ್ರೆ
ನ
ಇ ಅವ್ರ ಮನೆ ಕೊಡಸ್ತಾರೀ ಎಲ್ಲಾರ. ಮನ ಆಟ್ಟ್ ರೊಕ್ಕ ಮಾಡ್ಯಾರೇ.
ಹಾ ಅದೇ ರೀ ಐಫೋನ್ ಸೆವೆಂಟೀನ್ ತೋಗೋತ್ನಲ್ರಿ.
ಹಾ ಹಾ ರೊಕ್ಕದರ್ ಇಡೀತೀರಿ ನಮ್ಮಂಂತರ ಏನ್ ಮಾಡ್ಬೇಕು ನಮ್ಮಂತರ ಏನ್ ಮಾಡ್ತಾರ
ಹಾ ಹಂಗಗೆದ್ರ ಮತ್ತ ನಡತರಿ ದುಡಿತೇ ಇಪ್ಪತ್ ಸಾವಿರ ಸಂಬಳ ಅದಂತ
ಹ್ಮ್
ಮಾನ್ಯಗ ಏನ್ ಮಾಡಿದ್ರು ಕಂಡು ಬರಲ್ಲ
ಕಾಣಿ ಬಡಲ್ಲ ಏನ್ ಮಾಡ್ತೀರಿ ಅದೇ ಮನ್ಯ ಫೋನ್ ಹೋಡಿದಾನ ಅಂತ ಗೊತ್ತೈತ್ ಹ್ಮ್ ವಿಷಯ
ಏನ ರೊಕ್ಕದವಾರ ಏನಾದ್ರು ಕುಡಿತಾರೀ ಅವ್ರು
ಹ್ಮ ನಾನ್ ಅದಕ್ಕೆ ನಾನ್ ಹೇಳಿರತ ಗಾಡಿ ಮೇಲ್ ಬಿದ್ದು ಅಂಗ ಇಂಗ ನಿ ದುಡಿದ್ರ ಬತಾ ಅವಂದೇ
ಮ್ಮತ್ ರಕ್ಕ ಎಲ್ಲಾ ದುಡ್ಡ್ರ ಅಲ್ಲಿ ಏನನ್ ನೋಡ್ರಿ
ಹಾ ರೀ
ಮತ್ತ ಏನಲ್ರರಿ ನೀವ ಹೇಬೇಕ್ರಿ
ನಮ್ದೇ ನ ಎಲ್ಲ ನೋಡ್ರಿ
ಎಕ್ಸಾಮ್ ಏನು ಲಾಸ್ಟ್ ಪೇಪರ್ ಅದೇಏನ್ರಿ
ಹಾ ಲಾಸ್ಟ್ ಪೇಪರ್ ರಿ
ಹ್ಮ ಮತ್ ಐತ್ ಮುಗ್ದುವು ಅಂದ್ರ ಆಯ್ತು ನಾನ್ ಡಿಗ್ರಿ ಯ ಪೇಪರ್ ಇದಾಗಿಲಲ್ರಿ
ಏ ಅವೇನ್ ಆಗಿಲ್ರಿರಿ ಮತ್ತ ಆಯ್
ಹೇ ಹೇ ಹೇ ನಮುವು ಎಲ್ಲಾ ಕ್ಲಿಯರ್ ಅವ್ರೆ ಏ ಅಗ್ರಿ ಇನ್ನೊಂದ್ ಪೇಪರ್ ಎಲ್ಲಾ ಪೇಪರ್ ಕ್ಲಿಯರ್ ಅವ್ರಿ ನಮುವು ಅಂತ್ರು
ಹಾ ರೀ
ಒಂದ್ ಲಾಸ್ಟ್ ಪೇಪರ್ ಅದೊಂದ್ ಬರ್ ಕಂಪ್ಲೀಟ್ ಮಾಡಿದ
ಅದೇ ಪೇಪರ
ಅದೇ ಇಪ್ಪತ್ನಾಲ್ಕು ಅಂತ ಹೋಗದಾರ್ರಿ
ಹಾ ರೀ
ಅದಕ್ಕೆ ಇಪ್ಪತ್ನಾಲ್ಕಕ್ಕ ಆದ್ರೆ ಇವಾಗ ಇದ್ರು ಇವಾಗ ಹೇಳ್ಬೋದ್ ಹಾ
ಇಪ್ಪತ್ನಾಕಿತ್ತ ಅವತ್ಯಾರ್ದು
ಹ್ಮ್ ಅದಕ್ಕೆ ಏಳಪ್ಪ ಅದು ಪೇಪರ್ ಕ್ಲಿಯರ್ ಐತಂದ್ರೆ ನಾವು ಏನನ್ ಬೇರೆ ಕೆಲ್ಸ ಮಾಡುದುರ ರಿಲಷನ್ಂಗ್ರ ತಿಂತಾನೆ ಅದ ನೋ ಮಾಡ್ಡ್ಬೇಕ್ರೀ ಅಣ್ಣವ್ರ ಅವ್ರೇ ಮಾಡ್ಕನ್ ತೋತಾರೀ ನಾವ ಬೇರದ್ ಮಾಡ್ಬೇಕ್ರೀ ಏನದ್ರ
ಆ
ಒಕ್ಕಲ್ತ ಅಣ್ಣರ ಮಾಡ್ತಾರ್ರಿ ನಾವು ಏನನ್ ಮಾಡ್ಬೇಕ್ರಿ ಬೇರೆ ಹೌ ಹ ಬ್ಯಾಂಕಿನಾಗ ಬಂಕಿನಾಗ ಕೆಲ್ಸ ಮಾಡಬದ್ರಿ ನಿಕ್ಕೆ ಎಲ್ಲ ಹೋಗ್ಬೇಕ್ರ ಎಲ್ಲ ಹೋಗ ಯಸ್ ಮಾಡಬೇಕು ನಮ ಸರ್ ಅಂದಾರ್ರೀ ಅಲ್ಲ ನೋಡತನ ಅಂತಂದ್ರೀ ರಿಸ್ಯೂಮ್ ಕೊಡ್ಬೇಕ್ರೀ ರಿಸ್ಯೂಮ್ ಕೊಡ್ಬೇಕ್ರೀ ನಮ ಸರ್ ಗೆ ಹಾ ರೀ ರೀಸಂಟ್ ಕೊಟ್ಟು ಅವ್ರೇ ಮಾಡಿ ಕೊಡ್ತಾರೀ ಎಲ್ಲ
ಹಾ ಹಂಗೆ ಅದ್ದಿ ಮಾಡ್ಬೇಕ್ರ ಆಯ್ತು ನಾವ್ ನೀವ್ ಒಂದ ಹಾ ರೀ
ಏನ್ ಮಾಡಕ ಆದಿ ಇದ್ರ ಸ್ವಲ್ಪ ಫೋನ್ ಬಂದ್ರಿ ಫೋನ್ ಹಿಂದ ಕಡೆಗ ಹಚ್ಚತ್ತರೇನು ಪೋನ್ ಬಂದ್ರಿ ಸ್ವಲ್ಪ ಆಯ್ತು
ಹಾ ರೀ
ಸ್ವಲ್ಪ ಕೋಡ್ ಬಂದ್ರೆ ಹಿಂದ ಕಡೆಗಷ್ಟ
ಹಾ ರೀ ಆರಿ
ಹ